ಒಂತೂ ಸರ್ ಆರಾಮ ಅಲ್ರಿ
ಆರಾಮದೇವ ನೋಡ್ರಿ ಅಪ್ಪ ನೀವು
ಆರಾಮ್ದೀವಿ ನೋಡ್ರಿ ಮತ್ತೆ ಎನ್ನದವ್ರರು ಕೆಲ್ಸ
ಏನ್ ಅಪರೂಪಕ್ಕೆ ಕಾ ರಿಸೀವ್ ಮಾಡಿದ್ರ ನಾನ ಎಷ್ಟು ದಿನ ಆಯತು ಕಾಲ್ ಮಾಡ್ಲಾ ಆಲ್ಮೋಸ್ಟ್ ಒಂದು ತಿಂಗಳ ಹ ಇಿಂದಐ ಬರ ೋನ್ ಸ್ವಿಚ್ ಆಫ್ ಸ್ವಿಚಪ್ ಬರಲ
ಹೌದ್ರಿ ಸ್ವಲ್ಪ ಫೋನು ಡಿಸ್ಪ್ಲೇ ಹೋಗಿ ಲ್ರಿ ಅದಕ್ಕೆ ಲಗ್ುನ ಹಾಕ್ಲಾಕ್ ಆಯಕಲ್ರಿ ನನ್ ಕಲೆ ಸ್ವಲ್ಪ ದುಡ್ಡ ಇದಲ್ರಿ ನನ್ ಬಳಿ
ದುಡ್ಡ ನ್ರಿ ಎ ಎರಡ್ ಸಾವಿರ ಮೂರ್ ಸಾವಿರ ದುಡಿತೀರಾ ದುಡ್ ಯಾಕಿಲೋ ನಿಮ್ಮತ್
ಎಲ್ಲಿದೆೇರಿೀ ಎಲ್ಲಾ ಕೆ ಮಳೆ ಇಲ್ಲ ಬೆಳಿ ಎಲ್ಲ
ಮತ್ ಮಾಡ್ಕೊಬೇಕ್ರಿ ಈಗ ಹೆಂಗಿದ್ರ ೈ ದುಡತಾ ಇದರ ನಿಮ್ಮ ಕಂಪ್ನಿ ವರ್ಕ್ ಮಾಡತಾ ಇರಲ್ಲ ಟಾಟಾ ಕನ್ಸಲ್ಟೆಂಟ್ಗೆ
ಏನ್ ಮಾಡುದ್ರೆ ಅಲ್ಲಿ ಇಲ್ಲ ಸಾರದ ಸ್ಯಾಲ್ರಿ ಏನು ಇದೆ ಸರ್ ಬಟ್ ಆದ್ರೆ ಏನ್ ಮಾಡ್ತ ಸ್ವಲ್ಪ ಮನೆ ಪರಿಸ್ಥಿತಿ ಕೂಡ ಇದೆ ಇಲ್ಲ ಬೋರಲ್ಲ ಆಗ್ ಮೊೆ
ಆದ್ರ ಪಟೇಲ್ ಅವ್ರೆ ನೀವ ಏನ್ ಗೊತ್ತ ಅಟ್ಲೀಸ್ಟ್ ಒಂದು ಐವ್ ಸಾವಿರ ಆದದ ದುಳಡಿಬೇಕಾಗಿತ್ತು ನೀವು ತಿಂಗಗಳದಾಗ ಒಂತ
ಹೌದು ಅವ ಏನ್ ಮನದ ಬೋರಲ್ಲ ಅಕ್ಷ್ಮ ಫೋನ್ ಒಂದ ಡಿಸ್ಪ್ಲಿತ್ತು ಹ್ಮದ ಸಲುವಾಗಿ ನಾನು ಹಾಕ್ಲಕ್ಾಗಿಲ್ಲ ಸ್ವಲ್ಪ
ಇವಾಗ ಏನು ನುಡಿತಾ ಇದ್ರಲ್ಲ ಎಷ್ಟು ದುಡಿದಿರಾ ಆಲ್ಮೋಸ್ಟ್ ಒಂದ್ ಎಂಟ ಹದ ಸಿರ ದುಡಿದೀರಾ
ಹ ಹಾ ದುಡ್ದಿರ್ಬೋದು ಹಾ ಆಗಿದೆ
ಒಂದ್ ಹತ್ತು ಸಾವಿರ ಆಗಿದೆ
ಹ ಇಲ್ಲ ಒಂದ್ ಏಳ ಎಂಟು ಸಾವಿರ ಆಗಿದವು
ಎಷ್ಟ ಅದ ಎಷ್ಟು ದಿನದಾಗ
ಹಾ
ಎಷ್ಟ್ ದಿನ ದುಡಿದಿರ
ಹ ನಿ ಮಾ ಅಂದ್ರೆ ಬಿಳ
ಏನ್ರರಿ
ಸಮ್ಮದದ ಉಡುದಲ್ ರೀ ಸಾರಣವು
ನಮ್ಮಷ್ಟು ನಾವು ಏನ್ ಮಾಡ್ಬೇಕಂದ್ರೆ ಈಗ ಪೂರಾ ಆಫ್ಲೈನ್ ವರ್ಕ್ ಬಿಡ್ಬೇಕಂತ ಮಾಡವ್ರ ಈಗ ನಾವವು ಅಲ್ಲಿ ಕಂಪ್ನಿಗೆ ಹೋಗಿ ಬರೋದಕ್ಕೆ ಲೇಟ್ ಆಗದ್ರೀ
ಹೌದೌ ನಾವ ್ರಂಡಿ ಕೇಳ್ತನಂತಲ್ರಿ ನಿಮ ನಿಮ್ ಫ್ರೆಂಡಗ್ ಕೇಳತ್ ನಂದ್ರ ಅಲ್ರರಿ ಅಲ್ ಜಾಬ್ದು
ಅದೇ ಅದೇ ರೀ ಕೇಳಿ ಕೇಳಿದ್ನೇನ್ರೀ ಮತ್ ಅವಾಗ
ಮತ್ ಕೇಳಿ ಏನ ಏನ್ ಹೇಳಿಲ್ಲರಿೀ ನೀವು
ಅವರು ಇಪ್ಪತ್ತೆಂಟು ಸಾವಿರ ಸ್ಯಾಲ್ರಿ ಬಳತ್ ರರಿ ತಿಂಗಳಗ ಒ ತಿಂಗಳದಾಗ ಒಂದ್ ಎರಡು ರಜೆ ಅಂತ ಸಂಡೆ ರಜೆ
ಮತ್ತತ್ ಹೆಂಗಾನ ಅಲ್ರಿ ಮಾಡತ್ನಲ್ರಿ ನಾನು
ಹೆಂಗನ ಅಲ್ಲಿ ಮಾಡ್ತೀನ ಅಲ್ಲ ಪಟೇಲ್ ಅವ್ರಿ ಯಾಕ ಇದನೇ ನೀವ್ ಮಾಡ್ಬೋದಲ್ಲ ಆನ್ಲೈನ್ ಮಾಡ್ಲೈತಿರಿ ಈಗ ಅದ್ೇ ಫುಲ್ ಟೈಮ್ ಮ ಮಾಡ್ಬೋದಲ್ಲ ನೀವು
ಮಾಡ್ಬೋದ್ರಿ ಬಟ್ ಆದ್ರೆಾಗಲ್
ನೋಡ್ ಪಟ್ಟಲ್ ಅವ್ರೀ ನಿಮ್ಗ ಬೈಕ್ ಅಂತ ಇಲ್ಲ ಈ ಸದ್ಯಕ್ಕೆ
ಇದೇ ರೀ ಇೇ ಮೂರ್ ಅದಲ್ರಿ
ಮೂರ್ ಅದಾವ ಈ ಪ್ರೆಸೆಂಟ್ ಇಲ್ಲ ಅಲ್ಲ ನಿಮ ಹಿಂದೆ ಅಂತ ಒಂದ ಸ್ವಂತ ಹಾ ಮತ್ತೆ
ಹೋಗ ಕೆಲ್ಸಕ್ಕೆ ಹ
ಹ ನಾನ್ ಅದೇ ಹೇಳ್ತಿರೋದು ಈಗ ಆನ್ಲೈನ್ದಾಗ ನಿಮ್ಗ್ ಟೈಮಿಂಗ್ ಆದರಿ ಇನ್ನು ಕಂಪ್ನಿ. ಯಾವಾಗ ಮುಚ್ಚುತ್ತ ಗೊತ್ತಿಲ್ಲ ಮುಚ್ಚೋಟ್ಲೆ. ಟಕ್ಕತ್ ಒಂದ ಚಡ್ಡಿ ಆಗಲಿ ನೈಟ್ ತನ ಕೂತು ಅದಕ್ಕೆ ಅಂತ ಫುಲ್ ಟೈಮ್ ವರ್ಕ್ ಮಾಡಿ. ನೀವು ದುಡ್ಡು ಗೀಡ್ಡು ಏನಾದ್ರು. ಮಾಡ್ಕೊಂಡ್ರೆ ಈ ಕಡೆ ಲೈಸೆನ್ಸ್ಗೂ ಆಗುತ್ತಾ ಈಡೆ ಒಂದ ಯಾವದೋ ಒಂದ ಸೆಕೆಂಡ್ ಬೈಕ್ ಆಗುತ್ತ ಅವು ಸೆಕಂಡ್ ಬೈಕ್. ಕಂತಾದ್ರೆ ನಿಮ ಲಾಸ್ಟಿಗ ಏನ ಆಗತ್ತ ಗೊತ್ತಾ ಈ ಆನ್ಲೈನ್ ಕೆಲ್ಸ ಬಿಟ್ಟ. ಟ್ಟು ನೀವು ಪಾರ್ಟ ಟೈಮ್ ಇವು ಫ್ಲಿಪ್ಕಾರ್ಟ್ ಆದ್ರು ಮಾಡ್ಬೋದು ಬ್ಲಿಂಕೀಟ್ ಆದ್ರು ಮಾಡ್ಬೋದು. ಬೇಜಾನ್ ಕೆಲ್ಸದ ಇಲ್ಲ. ಎಲ್ಲದ್ರ ಮಾಡಬೋದು.
ಇದೇರಿ ಆದ್ರ ಅಲ್ಲಿ ಹೋಗಕ್ ಆಗಲ್ಲಲ್ಲ ಅದ್ರ ಸಲುವಾಗೆ.
ಎಲ್ಲಿಗ್ ಹೋಗಕ್ಕಾಗಲ್ಲ.
ಇ ಬ್ಲಿಂಕ್ ಕಾರ್ಟ್ ಇ ಫ್ಲಿಪ್ಕಾರ್ಟ್ ಬೇಡ ಅಂತಾರೆ ಮನೇಲಿ ಅದಕ್ಕೆ ಇದೆ.
ಇಲ್ಲೇ ಶಾಪುರಲ್ಲೇ ಇಲ್ಲ ಮಾಡ್ತಾರಲ್ಲ ಫ್ಲಿಪ್ಕಾರ್ಟ್ಏನ್ ಶಿವ ಹೊಡಿತದಲ್ಲ ನಮ್ ಕ್ಲಾಸಮಿಂಟ.
ಯಾರು
ಶಿವು ಅವ್ ಅಂಗಡಿ ಇಟ್ಟನ ನೋಡ ಮಚ ಮತ್ ಅವನೆ ಮಾಡ್ತಾನ. ಅದಲ್ಲ ಮತ್ತೆ ಇವು ಬಾಗ್ಯ ಅವರು ಮತ್ತೆಲ್ಲ ಇಲ್ಲಿ ಇಲ್ಲಿ ಮಾಡ್ತಾರ ಸ್ಟಡಿ ಇದು ಸ್ಟಡಿ ಪಾಯಿಂಟ್. ದು ಒಂದ ಇದು ಅದ ನೋಡು ಸ್ಟೋರ್ ಅಲ್ಲೇ ವರ್ಕ್ ವರ್ಕ್ ಮಾಡ್ತಾರ ನಾಲ್ಕೈದು ಜನ ನೀನ್ ಆದ್ರ ತರಾನ ಅಂತ ಏನಿಲ್ಲಲ್ಲ. ಆರಾಮಶೇ ಅನ್ಲೈನ್ದಾಗ ಒಂದ್ ಎರಡ್ ಮೂರ್ ತಾಸ ಕೊಟ್ಟು ನಾಲ್ಕೈಐದು ತಾಸಸ್ ಕೊಟ್ಟು ಫ್ರೀ ಇದ್ದಾಗ. ಹ ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟೋ ದುಡ್ಡು ಗಳಿಸ್ತೀಯ ನೀನು.
ಹೊದುಳು.
ಬಟ್ಟ ನನ್ಗಂತೂ ಹೇಳ ಹೇಳಿ ಸಾಕತು ನನ್ಗ ಅದು ಬುದ್ಧಿ ಬರ್ತ ತ್ತಿಲ್ಲ.
ಹ್ಮ ಒಡ ಹ
ಹ ಅವಗೆ ಸಮೀರ್ ಜೊತೆ ಸೇರಿದಿವಿ ಸಮೀರಗ ನೀನಗೆ ಬಾಳ ವ್ಯ ತ್ಯಸದ ಕಣೋ.
ಹೌದೌದು ಗೊತ್ತಿದೆ ಕಣೋ ಗೊತ್ತಿದೆ ಗೊತ್ತಿದೆ ಗೊತ್ತಿದೆ ಎಷ್ಟು ಹೇಳ್ತಿಯಾ ನನ್ಗ ಗೊತ್ತಿದೆ. ಮೇಲ ಓಡದು ಸ್ವಲ್ಪ.
ಅಲ್ಲ ನಿನ್ ಗೊತ್ತಿದ್ನುಕ ನವ ಹೀನ ಬರ್ತಾನ್ ಬೆಳವಣಿ ಆಗ್ತಿಲಿಲ್ಲ ಅಂದೆ ಬದಲಾವಣೆ ಏನ ಆಗ್ತಿಲ್ಲ. ಲಿಲ್ಲ
ಆಗ್ತದೆ ಆಗ್ತದೆ ಸ್ವಲ್ಪ ಮೈ ಕೊಡ್ಡಿದೆಲ್ಲ.
ಹಾ ಹ ಸಾಧ್ಯನೆ ಇಲ್ಲ ಏನಾದ್ರೂ ಮಾಡ್ಕೊಳ್ಳಿ. ನಾವೇ ಇರೋದ ಒಂದ್ ತಿಂಗಳ ಇರ್ತವಿ ಇಲ್ಲಿ ಇರೋಕ ನಾವೇ ಹೇಳ್ತೀವಿ ನಿಮ್ಮ ಜೀವನ ನಿಮ ಇಷ್ಟ.
ಅೋಣ ಮತ್ತ ಸ್ಲ ಏನ್ರ ಕಾಲ್ ಮಾಡಿದ್ರೂ ಏನೋ ಇಲ್ಲ ಇದ್ ಮಾಡಿ ಏ ಮತ್ತೊಂದ ಸ್ಪಲ್ಪ ಓ ಟಿ ಪಿ ಅದೆ ರಿಸೀವ್ ಮಾಡಿದ ಡಿಐಜಿ ಲಾಕರ್ ಐಡಿದು.
ಹಾ ಹಾ ಯಾ ಸರು
ಯಾರೋ ಒಬ್ರು ಚೇಂಜ್ ಮಾಡ್ರ ಅಂತ ನನ್ನನ ಚೇಂಜ್ ಮಾಡ್ತವಿ ಕಾಲ್ ಮಾಡಿದ್ರ ಅವ್ರನು.
ಆ
ಮಾಡಿದ್ರ ಆಯ್ತು ಓ ಟಿ ಪಿ ಗಿಟಿಪಿ ಕೇಳದು ಮತ್ತೆ ಆಗುವಲ್ದಾಪ ನಿಂದ ಬ್ಯಾರೆ ಮಾಡ ಸಾಯಂಕಲ್
ಯಾರಂದ್ರು ಮಾಳಪ್ಪ ಸರ್ ಅಂದ್ರ ಜಗದೀಶ್
ಇಗ್ಲೆ ಜಗದೀಶ್ ಸರ್
ಆಹ್ ಹಾ
ಅಂತಂದ ಐತೋರಿತಂದ.
ಏನ್ ಕೇಳ್ಯರ ನಮ್ ಬಗ್ಗೆ ಮತ್ತೇಏನಾದ್ರು.
ಕೇಳಿಲ್ಲ ನಿಮ್ಮ ಬಗ್ಗೆನೂ ನಂಗ ಗೊತ್ತಾಗಿತ್ತಬೀ ಔಟ ಸೈಡ್
ಹೌದಾ ಸ್ವಲ್ಪ ಮೊನ್ನೆ ಬಿರ್ಸದಂಗ ಆಗ್ಯದ ಅದಕ್ಕೆ ಬುಟ್ಟ ನೀಗ್ ಹಚ್ಚದು
ಹೌ ಎ ನ ಹೇಳಿದೆ ಹೊರಗಿದ್ದೀನ್ೀ ನಂಗ್ರ ಇಲ್ಲಿ ಇಲ್ಲ ಇಲ್ಲ ಪ್ರೆಸೆಂಟ್ ಹೊರಗಿದೀಿ
ಹೌದಾ ಇಲ್ಲ ನಾನ್ ಸ್ವಲ್ಪ ಕೋನ್ ಹಚ್ಬೇಕು ಯಾಕಂದ್ರೆ ಅವ್ರರು ಯಾವಾಗಲ ಫ್ರೀ ಇರ್ತ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡಬೇಕು ಟನ್ಟ ಪಠ ಮಾಡ್ಬೇಕ ಸುಮನೆ ನಿಮ್ ಜೊತೆ ಕುತ್ರೆ ನಮ್ಗೆ ಆಗ್ತಾನೆ ಇಲ್ಲ ಯಾವ್ದದು
ಹ ಲಭ ಕಂಗ ಭ
ಏನಾದ್ರೂ ಹೇಳ ರೀ ಪಾಟಲ್ ಅವ್ರ ನಾವು ನಿಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ನಾವು ನಿಮ್ ಜೊತೆ ಕೂತವಿ ನೀವ ಅಂತ ನಮಗೆ ಕೆಲ್ಸನೇ ಮಾಡಿ ಕೊಡ್ತಾ ಇಲ್ಲ ಏನ್ ಕೆಲ್ಸ ಬರ್ತವ ನ್ ಚ ಮ್ದನೆ ಕೆಲ್ಸ ಇರ್ತಾವ ನೈಟ್ನ್ ಕೆಲ್ಸ ಇರ್ತಾವ ಸರಿ ನನ್ಗ ಒಂದು ಗೊತ್ತಾಗ್ತಿಿಲ್ಲ ನಿನ್ ಕ್ರಿಕೆಟ್ ಆಡಕ್ ಹೋಗ್ತೀನಿ ನೀನ್ ಕ್ರಿಕೆಟ್ ಏ ಅವಶ್ಯಕತೆ ಅದಾ ಅಲ್ಲಿ ಮನೆ ಬಲೆ ಕೊಡ್ೀಿ ಮನೆ ಬೆಲಿನನ್ನು ಅವಶ್ಯಕತೆ
ಸರ ಮನೆಿ ಬಲಿ ಕುಂರದಲ್ರಿ ಕಾಲ್ ಬಂತ ಹ್ಬೇಕ
ಸರಿ ಓಕೆ ನೀನ್ ನೀನ್ ಅಲ್ಲಿ ಕೂತ್ನ್ ಕೆಲ್ಸ ಮಾಡಬೋದಲ್ಲ ಬಟ್ಸ ಕೂು ರೀಲ್ ಸ ಅಕ್ಕಿ ಯ ಉದ್ರಿ ಮಾತಾಡಿ ಎಷ್ಟ ಮನಗ್ ಬಂದ್ರೆ ಆಗತ ನೋಡ ಅ ಏನ್ ಮಾಡ ಹಲ್ಲ ಹ ವ್ಯಾಸ ಬಿಿಗೆಿ ಬ ಅಂದ್ರೆ ನನ್ ಅಂದ್ರೆ ಏನ್ ಮಾಡಕ ಆಗತ್ತೆ ದುಡಪ ನಾಕ್ ದುಡ್ಡು ಮಾಡ್ಕು
ಹೌದ್ ಹೌದ್ ಮಾಡ ಮಾಡ್ಕೊಬ್ರಿ ಮಾಡ್ಕೊ ನಾಳೆ ಹೋಗಂಬ್ರಿ ಎಲ್ಲ ನೋಡಕ್ ಬ್ಯಾಂಕಿಂಗ್ ಮ ಬ್ಯಾಂಕ್ನಂಗ್ ಮಾಡ್ ಅಂತಂತ
ಯಾರಿಗ ಯಾರ ಆಗಲ್ಲ ಹೋಗ್ಪಟ್ಟಿಿಲ್ಲಲ್ಲ ನಾಳೆ ನಾನೇ ಆಗಲ್ಲ ನಾಳೆ ಒಂದ್ಷ್ಟ ನಾನೇ ದುಡ್ಡು ಬಂದೋದ್ರೆ
ಹಾಗೆಲ್ಲೆಲ್ಲೆಲ್ಲ ಅಖಖರೆ ನ ಜೀವನು ಯಾರು ಯಾರ
ಅದಕ್ಕೆ ನಿನ್ಗ ಹೇಳ್ತಾ ಇರೋದ ಅಷ್ಟು
ಹ್ಮ್ ಸರಿ ಸರಿ
ಯಾಕಂದ್ರೆ ಹ ಒಂದು ಬರ್ತಾ ಇಲ್ಲ ನೀ ಇಷ್ಟೊತ್ತ ನೀ ದುಡಿಬೇಕಾದ್ರೆ ಎಷ್ಟೊ ದುಡಿಬೇಕ ಗೊ ಗೊತ್ತಾ ಕಾಂಪಿಟೇಷನ್ ಮ್ಯಾಗ ಬಿದ್ದು ಒಂದೊಂದ್ ದಿನಕ್ಕೆ ಒಂದೊಂದು ಟಾರ್ಗೆಟ್ನ ಮುಗಿಸ್ಬಿಡ್ಬೇಕಾಗಿತಿ ನೀನು
ಹ್ಮ್ ಹ್ಮ್ ಮಾಡ
ಮುಗಸ್ಬ ಬಿಡ್ಬೇಕಾಗಿತ್ತು ಎರಡ್ ಸಾವಿರ ಎರವರ್ ಸಾವಿರ ಮೂರ್ ಸಾವಿರ ಹಾಕ ಹಾಬೇಕಾಗಿತ್ತು ನಿಮ್
ಹೌದು ಹಂಗೆ ಮಾಡಕ್ಬೇಕಂತ ಕೀಷ್ಣ ಹೋದಾಗ ಈ ಪಾಲ್ ಮಾಡಿ ಬಿಡ್ತಾರ್ ನಡ್ಬರ್ಕ್ ಏನ್ ಮಾಡ
ಕಾಲ್ ಮಾಡಿದ್ರ ನಿನ್ಗೆ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ನಿನ್ ನೀವು ಅರೇ ಟೈಮ ಇತ್ತಪ್ಪ ಬಂದ್ ಹೋಗ್ಪಾ ಕೆಲ್ಸ ಮುಗಿಸಿದವಾಗ ಮತ್ತೆ ಬಂದವಾಗ ಹೇಳ್ಬೇಕು ನೀ ನಿನ್ ಮಯಾಗ ನಾನ್ಂಗ ಮಾಡಲಾತೀಿ ಅಂತ ಗೊತ್ತಾಗಲ್ಲ
ಈ ಹೇಳೋದಲ್ರೀ ಸರ್ ಅವರು ಇದೆಲ್ಲಾ ಅದಗ್ ಬಕ್ ನನ್ಗೆಲ್ಲಾ ಮನ್ ಕೆಲ್ಸ ಮಾಡ ಅದು ಇಂದಂತಾರ
ಮನಿ ಕೆಲ್ಸ ಮಾಡಿ ಸಟಕ್ನ ಪಡಕ್ ಕಡಕ್ ಆಗ್ಬಬ
ಮಾಡ್ಬೇಕಕ್ ಮಾಡ್ಬೇಕಕ್ ಹಂಗೆ ಮಾಡ್ಬೇಕಕ್ನ್
ಅಲ್ಲೇ ನೋಡ ನಿಮ್ಮಣ್ಣ ನಿಮ್ ದಂಗರಾಜ್ ಅವರು ಅವ್ರ ಇವ್ರು ನೋಡಿ ಎಷ್ಟು ದುಡ್ಡಲೇತಾರೆ ನಿನಗ ಸ್ವಲ್ಪ ಅರ್ಥ ಆಗೇತಿಲ್ಲ ಅವನಗ ಕಾಲೇಜ್ ಬೀಸ್ಗಾಡ್ ಅಂತ ದುಡಿಯ ದುಡಿಯತನಿಗೆ ಓ ಆಟ ಈ ಮಾಡ್ಲತ
ಮಾಡಡ್ಬ್ರೀ ಮಾಡಿದ್ರ ಅದ್ರ ಎ ಇಲ್ಲ ದೊಡ್ರ
ಮಾಸ್ತರ್ ಅವರು ಮತ್ತೇನಂದ್ರ
ಮತ್ತೇಏನ ಅದೇ ಕೇಳಿದಾರ ನ್ ಕೇಳನ ಇದ್ರ ಬಗ್ಗೆನ ಕಾಲೇಜ್ ನಂದ ಐಡಿ ಬಗ್ಗೆ ಕೇಳುದ್ರ ಡಿ ಐ ಜಿ ಲಾಕರ್ ಐಡ್ ಇಲ್ಕಂದ್ರೆ ನೋಡಪ ಸೈಕಲ್ ಎಸ್ನಂತ ಅಂದ್ರರು ಮತ್ತೆ ಸೈಕಲ್ ಹೆಚ್ಚಲ್ಲ
ನಿಂದ ಡಿಜಿ ಲಾಕರ್ ಏನು ಏನ್ ಸಮಸ್ಯೆ ಆಗ್ಯದ ಒಂದ್ಸರು ನನ್ ಹೇಳ್ತೀಾ
ಡೇಟ್ ಆಫ್ ಬರ್ತ್ ಚೇಂಜ
ಡೇಟ್ ಆಫ್ ಬರ್ತ್ ಹೇಳಿದರ ಡೇಟ್ ಆಫ್ ಬರ್ತ್? ಜನ ಡಿಜಿಲ ಹಾಕಿದರ ಡೇಟಾ ಬರ್ತ್ ಚೇಂಜ್ ಮಾಡ್ಕು ಬರುತ್ತ? ಡಜಿಲಾಕರ್ದಾಗ ಚೇಂಜ್ ಮಾಡಕಕ ಬರುತ್ತಪ್ಪಾ ನಾನ ಮಾಡಿದ್ದೀನಿ.
ಮತ್ತ ನೀ ನಿ ಹೇಳಿದ್ನಲ್ಲ ನಾನ್ ಒಂದ್ಸಲ ಮಾಡ್ಪಾ ಅಂದ ಎಷ್ಟ ದೀಸ
ನಾನ ಅವಾಗಷ್ಟ ತಲೆ ಕೆಡಸಕೊಂಡಿಲ್ಲಾ ನಿಂದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಗೊತ್ತ ಹೇಳಲ್ಲಿ, ಡೀಸಿಲ್ ಹಾಕದಾಗ ನಾನ್ ಚೇಂಜ್ ಮಾಡಿದ್ದೀನಿ.
ಹ
ನೀವು ಕೀವ್ ಸಿ ಎಂ ಎಸ್ ಪೋಟಲ್ದಾಗ ನಿನ್ ಚೇಂಜ ಮಾಡ್ಕೊಬೇಕು ಈಗ ಡೇಟ್ ಆಫ್ ಬರ್ತ್.
ಹೌದ ಹೌದ ಮತ್ತೆ ಹೆಂಗ್ ಮಾಡ್ಬೇಕ ಈಗ್
ಏ ನೀನ್ ಅಪಾರ್ ಐಡಿನ ಅಪ್ಡೇಟ್ ಮಾಡಸ್ಬೇಕು ಈಗ ಅಪಾರ ಐಡಿ ಅಪ್ಡೇಟ್ ಮಾಡಿದ್ರ ತಕ್ಷಣ ನಿಂದ ಆ ಒಂದ್ ಇವಾಗ ಎಂಟ ಅಲ್ಲ ಇದ ಆಗತ್ತ ವೆಬ್ಸೈಟ್ಗೆ ಲಾಗಿನ್ ಆಗುತ್ತೆ. ಅಲ್ಲಿ ಅಪಾರ ಐಡಿ ಅಪ್ಡೇಟ್ ಮಾಡ್ಸ್ಬೇಕಾದ್ರೆ ನೀನು ಎರಡು ಡೇಟ್ ಆಫ್ ಬರ್ತ್ ಸೇಮ್ ಇರ್ಬೇಕು.
ಎರಡು
ಎರಡುಡ ಬರ್ತಸ ಮಾಡರ್ಬೇಕು ಅದೇ ಒಂದ ಕಾರಣ ಈಗ ಅಲ್ಲಿ ಒಂದು ಪಾಪಪ್ಪ ಅಂತ ಬರುತ್ತೆ ಹಿಂಗ, ಅದು ಒತ್ತಿದ ತಕ್ಷಣ ಈಗ ಲಾಗಿನ್ ಆಗ್ತಿ ನೋಡ ಅಲ್ಲೇ ಬಂದ್ಬಿಡತ ಮೇಲೆ ನೀನ್ ಅದ ಅಪ್ಡೇಟ್ ಅಂತ ಬಾಳ್ ಅಪ್ಡೇಟ್ ಆಪಾರ ಅಂತ ಕೇಳ್ತಾ?
ಹೌದ ಹೌದ
ನೀ ಅದನ ಮಾಡಿದ್ರೆ ಟ್ರೀ ಕೊಡ್ಲತದ ಈಗ ಇನ್ನ ಇದ್ರಕ್ಕಿಂತಪ ಅಪ್ಡೇಟ್ ಮಾಡಲಿಕ್ಕಂತ ಮುಂಚೆಕಿತ್ತ ನೀನ್ ಡೇಟ್ ಆಫ್ ಬರ್ತ ಚೇಂಜ್ ಮಾಡಕ ಅವರ ಚಾ
ಹೂ
ಹ ಅದಕ್ಕೆ ಅಲ್ಲಿ ಏನು ನಾವು ಅತ್ತಂಗೆ ತೋರಿಸ್ತಾ ಇಲ್ಲ ಇದು ಅವರ ಪೆಪ್ ತಗದ ವಗಿ ಪಾ ಇ ಎಸ್ ಎಮ ಎಸ್ ಪೋರ್ಟಲ್ ಲಾಗಿನ್ ಮಾಡ್ಕೊಂಡು ಅಲ್ಲಿ ಅಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊಂಡು ಇದು ಆಮ್ಯಾಗ ಅಪ್ಡೇಟ್ ಮಾಡಂಗ ಇದ ಹಿಂಗ ಕೊಡಬೇಕಾಗಿತ್ತ ಅವ್ರರ
ಹ ಈಗ ಕುನತಿನ್ನ ನೋಡ
ಸೀದ ಹೆಂಗ ಹೇಳ್ ಡೈರೆಕ್ಟ್ ನೀನ್ ರಿಸಲ್ಟ್ ನೋಡ್ಕಕ್ ಬರಲ್ಲ ನಾನ್ ಅಡ್ಮಿಷನ್ ಏನ್ ನೋಡಕ ಬರಲ್ಲ? ನೀ ಅಪಾರ ಐಡಿ ಅಪ್ಡೇಟ್ ಮಾಡಿದ್ರೆ ನೀನ್ ನೋಡಕ್ ಬರುತ್ತ.
ಮತ್ತ ಅಪರ್ ಅಪ್ಡೇಟ್ ಮಾಡ್ಬೇಕುಂದ್ರ ಹೆಂಗ ಮಾಡ್ಬೇಕು ಸರ್ ಬಲೀ ಹೋಗ್ಬೇಕ ಏನ್?
ಸರ್ ಬಲ್ಲಿ ಹೋಗ್ಬೇಕಂತಲ್ಲ ಯೂನಿವರ್ಸಿಟಿಯಗ ಇರ್ತಾವಲ್ಲಿ ಅವ್ರ ಹತ್ರ ಎಕ್ಸಸ್ ಇರ್ತಾವ ಎಲ್ಲಾನೂ ಯಾವ್ದಾದ್ರರು ಒಂದು ಬೇದ ಅಲ್ಲಿ ಏಳಗೀಸಿ ಮಾಡ್ತಾರಲ್ಲಿ ಕೇಸ್ ವರ್ಕ್ಕರ್ ಅಂತ ಹೇಳ್ತಾರ, ಸಾಲಿ ಕಂಪ್ಯೂಟರ್ ಆಫ್ ಆಪರೇಟರ್ಗಳ ಇರ್ತಾರ ಅವರಿಗ್ ಹಿಂಗ್ ಹಿಂಗ ಆಗಿತರಿ ನೋಡ್ ಆಪರೇಟ ಅಪ್ಡೇಟ್ ಮಾಡಿಸ ಕೊಡ ಅಂದ್ರ ಕೊಟ್ಬ ಬಿಡ್ತಾರ? ಅಲ್ಲಿನ ಕೇಳಿ ನೋಡಬೀಡ್ತಾರೆ ಏನೇನು ಪ್ರಾಬ್ಲಮ್ ಇದೆ ಅಂತ ಆ ಪ್ರಾಬ್ಲಮ್ ಆನೆ ಮಾಡತಿರ್ತಾರ ಗೊತ್ತಾಗತ್ತ ಅವ್ರರಿಗೆಲ್ಲ? ಹ ಸಡನ್ ವರ್ಕ್ ಐಡೆಂಟಿಫೈ ಆಗ ಹಂತೂರಿಗ ಇದನೇ ತಪ್ಪ ಇದು ಮಾಡಿದೆ ಸಾಕಂತಂಗ ಅದರಾಗ ನೀನ್ ಆಧಾರ್ ಕಾರ್ಡ್ನ್ ಅಪ್ಡೇಟ್ ಮಾಡ್ಸಿದಯಾ? ಹಾ ಮಪಟ್ಟೆಲ್ಲ ಆಯ್ತು ಇಡಲ್ಲ್? ಹೋಗು ಯೂನಿವರ್ಸಿಟಿ ಮುಟಬೇಕಾದರ ನಾ ಫೋನ್ ಹಸ್ತೀನಿ. ಫೋನ್ ಹಚ್ಚುತ್ತೇನ ಪ ಮತ್ತ